ಹುಫ್
ಮಾಡಕತ್ರಿ
ಸುಮ್ ಕುಂತ ನೋಡ್ರಿ ನೀವು
ನಾನೇನಿದ್ದ ಜಸ್ಟ್ ಇವಾಗ ಊಟ ಮಾಡಕ್ಬೇಕಂತ ಹೇಳಿ ಹೊಂಟಿದ್ದೆ ನಾನು ಅಣ್ಣ ಇನ್ನ ಬಂದಿಲ್ಲ
ಹೌದಾ
ಹ್ಮ್ ಅದ್ರ ಸಂದ ಇನ್ನ ಬರದ್ ಲೇಟ್ ಅಂತ ಅದಸ ನಾನೇ ಊಟ ಮಾಡಿದ್ರ ಆಯ್ತಂತೆ ಹ್ಮ್ ನಿಮ್ದ ಊಟ ಆಯ್ತಾ ಹ್ಮ ಆರಾಮಿದ್ದೀನಿ ನೋಡು
ಹ್ಮ್ ನಮ್ದು ಆಯ್ತು ಊಟ ಹಾ ಸುರ್ಪರ್ ಆಗಿದ್ದೀ ನೋಡ್ರಿ
ಹ್ಮ್ ಅದೇ ತೇಳಿಯುದ ಅದೇ ಇದ್ದಿದ್ದೆ ಮಣ್ಣು
ಹ್ಮ ಒಣ ತಿಂತಿರಿ ಹ
ತಪ್ಪಾಯ್ತು ತಪ್ಪಾಯ್ ದೇವ್ರ ಇದ್ದಂಗಲ್ಲ ತಪಾಯ್ ತಪ್ಪಾಯ
ಅ ನ್ಬಾರ್ದಿ
ತಪ್ಪಾಯ್ತಮ್ಮ ಅದೇ ದೇವ್ರ ನಮ್ಗ ಅದೇ ಕೊಟ್ಟ ಇನ್ನ ಒಂದತ್ತತಿ ಅದನ್ನ ಒಬ್ರೊಬ್ರಗ ಅದನ್ನ ಇರಲ್ಲ ಹ್ಮ್ ತಪ್ಪಾಯ ತಪ್ಪಾಯ ದೇವರೇ ಸಾರಿ ಮಾಫ್ ಕರೋ
ಏನ್ ಮಾಡಿರಿ
ಇವತ್ತು ಸ್ಪೆಷಲ್
ಮಟನಾ ಚಿಕನಾ
ಏ ಅವೇನ ಇಲ್ಲ ನನ್ ಮನೇಲಿ ಇವತ್ತು
ಹ ಸ್ಪೆಷಲ್ ಅಂದ್ರೇನೇ ಮತ್ತತ್ ಅದನ್ನೇ ಬರ್ತ ಫಿಶು
ಹ್ಮ್ಮ್ ನಿನ್ನೆ ಮಾಡ್ಕೊಂಡಿದ್ದೆ
ಫಿಶ್ ಒಂದ್ ದಿನ ಬರೋನ ಬರ್ತೀನಿ ನಿಮ್ ಊರಿಗೆ ಫಿಸ್
ಬಾ ನಮ್ಮ ಮನಿಗೆ ಬಾ
ಬರಿ ಯಾವಾಗ ನೋಡದ್ರೆ ಫಿಶ್ ಮಾಡಿ ಫಿಶ್ ಮಾಡಿ ಅಂತರಿ
ಏ ಹಂಗೇನಿಲ್ಲ ನನ್ ಯಾವಾಗ ಮೂಡ್ ಆಫ್ ಆಗ್ಬಿಡ್ತಾವ
ಎಕ್ಕಾ ಏನಾಯ್ತಾ
ಇಲ್ಲ ಹ್ಮ್ ಮಣ್ಣು ಅಂದ್ಬಿಟ್ಟಪ ಅಪ್ಸೆಟ್ ಆಗ್ಬಿಡ್ತ ಮತ್ತಮ್ಮ ನನ್ ಮೇಲೆ ಹ್ಮ್ ಕೇಳ್ದ ಕೇಳ ತಪ್ಪ ತಪ್ಪ ತಪ್ಪ ತಪ್ಪ ಅನ್ಕೊಂಡೆ ಮತ್ತ ಏನ್ ಮಾಡ್ಲಿ ನಿಜ ಇಲ್ಲ ಎ ಎನ ಆಯ್ತು ಬಾಳ ಟೈರ್ಡ್ ಆಗ್ಬಿಟ್ಟಿದ್ದೀನಲ್ಲಾ ದಿನಾ ಏನು ಮಾಡಿಲ್ಲ ಅಡಿಗೆ ಅದು ಚೆಟ್ನಾಗ ಬಂದ್ಬಿಡ್ತದ ಬಾಯಾಗ
ಹೋಗ್ಲಿಬಿಡು ಮಾಫ್ ಕರೋ ದೇವ್ರೇ ಅನ್ನದ ಅಷ್ಟನೆ
ಅಷ್ಟೇ ಅಷ್ಟೇ ಅ ಫ್ಲೋ ಅಲ್ಲಿ ಬಂದ್ಬಿಡ್ತು ಸಡನ್ ಹೊಂಟಿನಿ ಬಿಟ್ಟ ಯಾರು ಮಕ್ಕಳ ಎಲ್ಲಾ
ಹಾ ನ ಚಾಲು ಆಗಿಲ್ಲಲ್ಲ ಹುಡುಗರ್ ಬಂದಿಲ್ನ
ಏನ್ ಮೊಹರಮ್ಗೆ ಹೋಗ್ತಾ ಇದ್ದಾರಪ್ಪ ಎಲ್ಲಾರು
ಹಬ್ಬ ಮುಗು ಮುಗಿಸಿಸಿ ಎಂಡ್ ಆಮೇಲೆ ಸೊಕಾಸ್ ಬರ್ತಾರ ಅವರು
ನಿಜ ನಿಜ ನಿಜ
ಹ್ಮ್ ಹಬ್ಬ ಎಲ್ಲಾ ಇವಾಗ ಹಳ್ಳ ಫುಲ್ ಹಬ್ಬಗಳು ಇರ್ತಾವ ಮೊರಮ್ದಾಗ ಅಂತು ಫುಲ್ ನಮ್ಮ ಮಂದಿದುನು ನಮ್ಮ ಮಂದಿನೂ ಹಬ್ಬ ಮಾಡ್ತಾರ ನಿಮ್ದು ಜಗ್ಗಿ ಮಂದಿ
ನಿಜ ನಿಜ ಅದ್ಕ ಯಾರು ಇಲ್ಲ ಅಸಲ್ ಸುಮ್ನೆ ಹೋಗಿ ಸುಮನೆ ಬಂದೆ
ಹಿಂದೂ ನು ಮುಸ್ಲಿಮ್ ಹಬ್ಬ ಇದ್ ಫುಲ್ ಎಲ್ಲ ಮಾಡ್ತಾರೆ ಇವಾಗ ಈ ಹಬ್ಬದೊಳಗೆ ಮಾತ್ರ ಬೇರೆ ನೀವ್ ಯಾವ್ ಮಾಡ್ಲಿಕ್ಕಿಲ್ಲ ಇದಂತೂ ಫುಲ್ ಮಾಡ್ತಾರ
ನೋಡು ಬಟ್ ಎಲ್ಲರೂ ಕಲಿತಾರಲ್ಲ
ಹ್ಮ್ ನಮ್ಮೂರ್ದಾಗಾ ನಮ್ಮ ಮಮ್ಮಿನೂರು ಊರಾಗ ಭಾರಿ ಚಂದ್ ಆಗ್ತದೆ ಮೊಹರಂ
ಬಾ ಊಟ ಮಾಡಮ್ ಬಾ
ಆಗ್ಲಿ ಆಗ್ಲಿ ಊಟ ಮಾಡು
ಇಲ್ಲ ಎಷ್ಟೋತ್ತಿನ ಆಯ್ತು ಅಣ್ಣ ಫೋನ್ ಹಚ್ಚಿ ಇಗೆ ಅಣ್ಣಾ ಅಲ್ಲಿನೋ ಬೋರಲ್ಲಿ ಇದು ಮಾಡ ಹೋಗ್ಯಾರಂತ ನೀರ್ ಬೋರಲ್ ನೀರ್ ಹಾಕಕತ್ತಾರ ಅದೇನೊ ಅಂತಾರಲ್ಲ ತೋಡ್ಸಾಕತಾರ ಏನ ಅಂತಾರಲ್ಲ
ಹ್ಮ್ ಬೋರ್ಲ್ಲ ಬೋರ್ವೆಲ್ ಹಾಕ್ಸಕತ್ತರಂತ
ಅಂತ ಈ ಮತ್ತ ಪಾರ್ಟಿ ಕೊಡ್ತಾರಲ್ಲ ದೋಸ್ತುರು ದೋಸ್ತುರು ಮತ್ತ ಅಲ್ಲೇ ಊಟ ಮಾಡಿ ಬಂದ್ಬಿಡ್ತಾರ ನಮ್ದಲ್ಲ ಅಣ್ಣಾನೇ ಆಗ್ಬೇಕು ಹ್ಮ್
ಹ್ಮ್
ಹ್ಮ್ ಅಂದ್ರೆ ಕ್ಲೋಸ್ ಫ್ರೆಂಡ್ ಅಣ್ಣ ಅಲ್ಲಿ ಹಿಂದ ನಮ್ ಮನಿ ಹಿಂದೆನೆ
ಹ್ಮ್ ಹ್ಮ್
ಹ್ಮ್
ಓಕೆ ಓಕೆ ಏನ್ ರೆಸಿಪಿ ಏನ್ ಮಾಡಿ ಹೇಳಿಲ್ಲ ನನ್ಗ
ಹ ಅನ್ನ ಹೀರಿಕಾಯಿ ಪಲ್ಯ ಮಾಡಿನಿ ನನ್ ಫಸ್ಟ್ ಟೈಮ್ ನಾನು ವರ್ಷ ದಿನ ಮಾಡ್ತಿದ್ದೆ ನಾನು ಬಟ್ ಈ ಸಲ ತುಂಬ ಇರಿಕಾಯಿ ಮಾಡಿನ
ನಾನು ಹೀರಿಕಾಯ ಮಾಡಿನಿ ತುಂಬ ಹೀರಿಕಾಯ ಎಲ್ಲಾ ಅಂದ್ರೆ ಓಳಿರಿಕ್ಕೆ ಮಣಿ
ಹ್ಮ್ ಅಂದ್ರೆ ಸಣ್ಣ ಪೀಸ್ ಕಟ್ ಮಾಡಿ
ಹಾ ಸಣ್ಣ ಕಟ್ ಮಾಡಿ ರೊಟ್ಟಿ ಹಿರಿಕಾಯಿ ಪಲ್ಯ ಅನ್ನಾ ಸಾಂಬಾರ್
ಅಹ್ಮ ಮ್ ನಮ್ದು ರಶಾನಕ್ಕಿ ಬಿಸಿ ಬಿಸಿ ಶೀತಲ್ಲಾ ಮತ್ತೆ ಟೇಸ್ಟ್ ಬರುತ್ತದ
ಕಬ ಬನ್ನಿ ಯಾವಾಗನ ಮಾಡ್ಕ ಉಂಡ್ತಿನ್ ಬೇಕ ಅನ್ಸ್ತಿದ್ರಿ
ನಿಮ ಅಣ್ಣ ಏನಂತನ್ ಗೊತ್ತಾ ರಾಶನಕ್ಕಿ ಮಾಡಂತನ್ ಉಂಡಾಗ್
ಹಾ ಚೆನ್ನಾಗಿ ಆಗ್ತದದದು ಅದ್ರೊಳಗ ಶಕ್ತಿ ಇರ್ತದ ಗೊತ್ತ ಸೋನಾ ಮೊಸರಿ ಅಕ್ಕಕಿದಾಗ ಏನ್ ಇರಂಗಿಲ್ಲಿನಾ
ಹ್ಮ್ ಅರ್ಧಕ್ ಅರ್ಧ ಪಾಲಿಶ್ ಆಗಿ ಬಂದ್ಬಿಡತ್ತ ಕಾಂ ನಾ ಇದನ್ನೋಡಿದ್ರ ಎಷ್ಟು ಟೇಸ್ಟ್ ಬರತ್ ತಗೊ ನು ಅದಕ್ಕ ಇನ್ನು ಒನ್ ಸ್ವಲ್ಪ ಅ ಕ್ಲೀನ್ ಮಾಡ್ಕೊಂಡ್ ಕುಂದರ್ಬೇಕಷ್
ಹಾ ಒಂದ್ ಸ್ವಲ್ಪ್ ಅಳ್ಳೆಲ್ಲ ಅರಸಿ ನೀಟಗ್ ಕವಳಿ ಇರ್ತಾವ. ಕವಳಿ ಆರ್ಸಿ ನೀಟಾಗಿ ಒಂದ್ ಒಂದ್ ಐದಾರ್ ಸಲ ತೊಳ್ದು ಮಾಡ್ಬೇಕ ಚಂದ ಆಗ್ತಾವ್.
ಹಾಂ ನಿಜಪ್ಪ ಸುಳ್ಯಾಕ್ ಹೇಳ್ಬೇಕು ಅನ್ನ ಬಾಳ್ ಚುಲೋ ಐತಿ ಹೊಟ್ಟಿ ತುಂಬ್ತಿಂದನಾ.
ಹ್ಮೂ ಚುಲೋ ಆಗ್ತದ ಟೇಷ್ಟೇನ್ ಚೆನ್ನಾಗಿರ್ತದ. ನನ್ಗ್ ಅದೇ ಇಷ್ಟ ಆದರ ನಮ್ಮನ್ಯಾಗ ತಿನ್ನಂಗಿಲ್ಲ ಇವ್ರು ಯಾರು. ಒಲ್ಲ ನಾನ್ ಅಂದ್ ಬಿಡ್ತಾರ ಅಂದ್ರ ಅದು ಬಿಸಿ ಇದ್ದಾಗ ಭಾಳ ಟೇಸ್ಟ್ ಇರ್ತದ ಆರಿದ್ಮ್ಯಾಗ್ ಸ್ವಲ್ಪ್ ಗಟ್ಟಿ ಆಗ್ಬಿಡ್ತದ.
ನಿಜಾ ನಿಜಾ ನೋಡು.
ಇದ್ದಾಗ್ ಚೆನ್ನಾಗಿರ್ತದ್ ಸ್ಮೂತ್ ಆಗಿ ಮೆತ್ತಗಿರ್ತದ. ಮಕ್ಕಳಿಗೆಲ್ಲ ಅದೇ ತಿನ್ಸ್ಬೇಕಂತ ಶಕ್ ಕ್ತಿ ಬರ್ತದ.
ನಿಜ ನಾವ್ ರಾಶನಕ್ಕಿ ನಿಮ್ ಮಮ್ಮಿಯವ್ರ ರಾಶನ್ ಬರುತ್ತಲ್ಲಾ ತಿಂಗ್ಳ ತಿಂಗ್ಳ ಅದನ್ನೇ ತಗೊ ತೀವಿ.
ಹ್ಮೂ.
ನಮ್ ಮಮ್ಮಿ ಮನೆಯಿಂದ್ ಇನ್ನೊಂದ್ ಇಲ್ಲ ನಾ ಇನ್ನ ಏನೂ ಮಾಡ್ಸಿಲ್ಲ. ಆಧಾರ್ ಕಾರ್ಡೂ ಮಾಡ್ಸಿಲ್ಲ ಏನೂ ಮಾಡ್ಸಿಲ್ಲ ಆ ಸಲ ನಾನ್.
ಯಾಕ ಆಧಾರ್ ಕಾರ್ಡ್ ಇಲ್ಲ ನಿಂದು.
ಅಂದ್ರೆ ಗಂಡನ್ ತಿದ್ದುಪಡಿ ಮಾಡ್ಸಿಲ್ಲಲ್ಲ.
ಹೌದು ಮಾಡಸ್ಬೇಕಿಲ್ಲ ಮತ್ತ ನ ನಾನ್ ಅವಾಗೆ ಮಾಡಸ್ಕೊಡ್ನೆಪ್ಪಾ.
ನಾ ಏನು ಮಾಡ್ಸಿಲ್ ತಿರಿಗಿ ಮೂರ್ ವರ್ಷ ಆಗಕ್ ಬಂತು.
ಮಾಡ್ಸ್ಕೊಬೇಕಿಲ್ಲಾ ಏನಿಲ್ಲ ಹೆಸರು ತಗ್ದು ನಿಮ್ ಮನೆಯವ್ರದ್ ಹಾಕಿ ಕೊಡ್ತಾರ.
ಹೌದ್ ಬಿಡ ಟೈಮೆ ಸಾ ಟೈಮ್ ಸಾರಾವಲ್ತಲ್ಲ ನಾವು ಟೈಮ್ ಕೂಡ
ದುಡಿಯದ್ರಾಗ್ ಅಷ್ಟು ಬಿಜಿ ಆಗ್ಬಿಟ್ರಿ.
ಏನು ಕೆಲ್ಸ ಇಲ್ಲಪ್ಪ ಹುಡುಕ್
ಮತ್ ಆಧಾರ್ ಕಾರ್ಡ್ ತಿದ್ದುಪಡಿ ಅಂತು ಸಾಮಾನ್ಯವಾಗಿ ಯಾ ಯಾವಾಗ್ ಗ್ಲೂ ಅವ ಯಾವಾಗ್ಲೂ ಇರ್ತದ. ಈ ರೇಷನ್ ಕಾರ್ಡ್ ಅಂತವ್ ಇಂತದ್ರೆ ಯಾವಾಗನ ಇಷ್ಟನೇ ತಾರೀಖಿಲಿಂದ ಇಷ್ಟನೇ ತಾರೀಖ್ತನ ಬಿಟ್ಟಿರ್ತಾರ.
ಈಗ ನನ್ ಕೇಳಿದ್ದಿ ಮತ್ತ್ ನಗಬೇಡ . ಎರಡ್ ದಿನ ಒಂದ್ ವಾರ ಆಯ್ತು ಬೆಳಿಗ್ಗೆ ಜಲ್ದಿ ಜಲ್ದಿ ಎದ್ದೋಳು ಪಟ ಪಟಿ ಕೆಲ್ಸ ಮಾಡಮ್ಮ ಅಂತೀನಿ. ಇಲ್ವಾ ಎಂಟಕ್ಕೆದೊಳ್ತೀನಿ ಎಂಟಕ್ಕೆದೊಳ್ತೀನಿ ಪಟಪಟ. ಕೆಲಸ ಮಾಡತೀಿ ಆಯತ ಇನ್ನೊಂದು ತಾಸನಾಗ ಹೋದ್ರ ಆಯ್ತು ಅಂತ ಹೇಳಿ. . ಅದ ಯಾವ್ದಾವ್ ಕೆಲ್ಸ ಟೆನ್ಶನ್ಗ ಮರತ ಮತ್ತೆ ಬಿಡ್ತೀನಿ.
ಹಾ.
ಅಯ್ಯೋ ನಾೆ ಹೋದರ ಆಯ್ತು ತಗೋ ಮತ್ತ ರಷ್ ತಗೊಂಡ್ ಹಿಂಗಗೆಂಟದ ಹಿಂಗೆಂಟತ್ರಿ ತಿರುಗಿ ಮೂರ್ ವರ್ಷ
ಹ್ಮ ರೆಶ್ ಇರ್ತದ ಅಂದ್ರ ರೆಶ್ ಇರ್ತದ ಸ್ವಲ್ಪ ಹೊತ್ ಕುತ್ ಮಾಡಸ್ಕೊ್ ಬರ್ಬೇಕು.
ಮೂರ್ ವರ್ಷ ಆಯತ ಬಂತ ನಾ ರೆಡಿ ಆದ್ರೆ ಅಣ್ಣಂದ ಕೆಲ್ಸ ಅಣ್ಣಂದ ಕೆಲ್ಸ ಆದ್ರೆ ನನ್ನ ನನ್ ನನ್ ನನ್ ಕೆಲ್ಸ ಇಲ್ಲಲ್ಲ ಅಂದ್ರರು ಬೇಜ್ಜಾರ ಮೈಕೆ ಬ್ಯಾನೆ ಕುಂತರ್ತದ ಆಗಿರ್ತದಲ್ಲ.
ಹ್ಮ್.
ಇ ಬ ಆದ್ ಬರಾಕತದಪ್ಪ ಕುಂತ್ ಆಯತ ಅಂತ ಕುಂತತ್ ಬಿಡ್ತನಿ. ನಾಳೆ ಹೋದ್ರ ಆಯ್ತು. ನಾಳ ಬೆಳಗ್ಗೆ ರಡಿ ಆದ್ರ ಆಯತು ತಗೋಂತನ ಆಯ್ತ ನಾಳೆ ನಿಿದ್ದೇ ಹಣೆ ಬರೇನೆ.
ಟ್ರೈನಿಂಗ್ ಹೆಂಗಿತ್ತು.
ಸುಪರ್.
ಚೆನ್ನಾಗಿತ್ತಾ.
ಹ್ಮ್ ಚೆನ್ನಾಗಿತ್ತು ಬಟ್ ಅದೇ ಲೈಫ್ ಸ್ಕಿಿಲ್ಲ. ಅದೇ ಕಮ್ಯುನಿಕೇಶ. ಚೆನ್ನಾಗಿ ನಿಷ್ಕ್ರಿಯ ಸಂವಹನ ಪರಿಣಾಮಕಾರಿ ಸಂವಹನ. ಅವೇ ಸಮಾನ ಮತ್ತೆ ಮೆನಸ್ಟ್ರಾಲ್ ಬಗ್ಗೆ. ಹಾಗೆ ಹೇಳ್ತಾರಾ. ಬಟ್ ಇಲ್ಲಿ ಕತೆಗಳು. ಲ್ಲಿ ಒಂದು್ ಗಟ್ಟಿ ಹೇಳು. ಹ ಸಮಾಧಾನವಾಗಿ ಹೇಳೋದು ಅ ಅಷ್ಟೇ ಸ್ವಲ್ಪ್ ಟೈಪ್ ಬೇರೆ ಇರ್ತಾವ.
ಹ್ಮ್ ಹ್ಮ್ ಅಂದ್ರೆ ಸ್ಟೋರಿ ಬರಾವ.
ಸ್ಟೋರಿ ಬೇರೆ. ಅಸಲ್ ಏನು ಇರಲ್ಲ. ಅದ್ರಲ್ಲಿ ಬರೀ ಜೀವನ ಕೌಶಲ್ಯ ಯಾವ ಸ್ಟೋರಿಗಳ ಇಲ್ಲ ಅದ್ರಲ್ಲಿ ಅಸಲ್.
ಹ್ಮ.
ಹ್ಮ್. ಅದು ಏನ್ ಅದು ಹೆಂಗದು. ಹಾಡ್ ಹಾಡಕ್ ಬರತ್ತಾ.
ಏಯ್ ಅವತ್ ಮತ್ತ ರಿಟರ್ನ್ ಫೋನ್ ಹಚ್ಚಿದೀ ನೀ ರಿಸೀವ್ ಮಾಡ್ಲಿಲ್ಲ ಸುಮ್ಮ ಆದೆ ನಾನು.
ನಾನು ರೆಕಾರ್ಡ್ ಮಾಡಿ ಹಾಕ್ತಾಳೆ ಅಂತೇಳಿ ವಾಟ್ಸಪ್ ಓಪನ್ ಮಾಡದ ಮಾಡ್ತೀನಿ ಮಾಡ
ಇಲ್ಲ ಅವತ್ ಏನಾಗಿತ್ತು ಗೊತ್ತನ ಸಂಜಿತನ ಫೋನ್ಗಳು ಎಲ್ಲಸು ಇಲ್ಲಿ ಸುರ್ಪುರ್ದಾಗ ಟವರ್ ರೇ ಹೋಗ್ಬುಟ್ಟಾವ್.
ಯಾಕ.
ಏನೋ ಗೊತ್ತಿಲ್ಲ ಒಟ್ಟ ನೆಟವರ್ಕಿಲ್ಲ ಯಾರಿಗ್ ಫೋನ್ ಹೋಗಲಾಗ್ಯದ ಬರ್ಲಗ್ಯವ ಫೋನು ಬೇರೇವ್ರ ಯಾರನ ಹಚ್ಚಿದ್ರ ಸ್ವಿಚ್ ಆಫ ಬರಾಕತ್ತಾವ್. ಹಾ ಹಂಗಾಗಿ ನನ್ಗು ಏನ್ ಮಾಡಕ್ ಆಗ್ಲಿಲ್ಲ ಅವತ್ತು ಫುಲ್ ನೆಟ್ವರ್ಕೇ ಇರ್ಲಿಲ್ಲ ಕಾಲ್ ನಾಟ್ ಸೆಂಟ್ ಕಾಲ್ ನಾಟ್ ಸೆಂಟ್ ಅಂತ ಬರಾಕತ್ತಿತ್ತ ಎರಡು ಮೂರ್ ಸಲಿ ಫೋನ್ ಹಚ್ಚಿ ನೋಡಿದೆ. ಆಮ್ಯಾಗ ಬಿಟ್ಬಿಟ್ ಸಂಜೀಕಡಿ ನೆಟ್ವರ್ಕ್ ಬಂದಾದ್ಮೇಲೆ ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ಒಬ್ರ ಮೇಲೆೊಬ್ಬ್ರ, ಒಬ್ರ ಮೇಲೆೊಬ್ಬ್ರ ಫೋನ್ ಹಚ್ಚಾಕತ್ತಿ ಬಿಟ್ಟರ.
ಮತ್ತ ಏನ್ ಮಾಡ್ತಿ ಎಲ್ಲರಿಗೂ ಅಂಜಿಕ ಬಂದ್ಬಿಟ್
ಹಾ ಎಲ್ಲಾ ಮನ್ಯಾಗ ಫೋನ್ ಎಲ್ಲ ಸ್ವಿಚ್ ಅಪ್ ಆಗ್ಯಾವ ಯಾಕ ಅಂತನ್ನಾಕತ್ತಾರ. ಇಲ್ಲ ನೆ ನೆಟ್ವರ್ ಹೋಗ್ಬಿಟ್ಟಿತ್ತು ಅವ್ಕಾಯ ಸಂಜಿತನ ಎಷ್ಟ ಅಂದ್ರ ಆ ಏಳು ಏಳುವರೆಗೆ ಬಂದದ್ ನೋಡು.
ಅದು ಒಂದೇನಂದ್ರೆ ಯಾರ ನಮ್ ಸ್ವಿಚ್ ಆಫ್ ಬಂತಂದ್ರೆ ತಾಯಿದೊರಿಗೆ ಒಟ್ಟ ನೆಮ್ದಿರಲ್ಲ.
ಹಾ ಹಂಗೆ ಆಗಿತ್ತ್ ನೋಡ.
ಹ್ಮೂ.
ಆಮೇನ್ ನೋ, ಮತ್ ನೀ ಮಾತಾಡಿ ಕಟ್ ಮಾಡಿದ್ನೋಡ. ನೀ ಕಳಸ ನನ್ಗ್ ಅಂತೇಳಿ ಕಟ್ ಮಾಡಿದೆಲ್ಲ ಅವಾಗ ಒಂದ್ ಹಾಫ್ ಆನ್ ಆರ್ ಒಂದು ನಾವ್ ಊಟ ಮಾಡತನ ಇತ್ ನೋಡವ ಊ ಟ ಮಾಡಿ ಆದ್ಮೇಲೆ ನೋಡ್ತೀನಿ ನೆಟ್ವರ್ಕ್ ಇಲ್ಲ.
ಅಯ್ಯೋ.
ಯೋಳುವರಿ ಬಂದದ.
ಹ್ಮೂ ಹ್ಮು ಹ್ಮ್. ಹಂಗೇ ನೋಡು ನೆಟ್ವರ್ಕ್ ಪ್ರಾಬ್ಲಮ್ ಅಂದ್ರೆ ಹಂಗೆ ಆಗ್ತದ ನೋಡ. ನಾನು ನೀನ್ ಕಳಿಸ್ತಿ ಏನೊ ಕಳಿಸ್ತೇನೋ ಅಂತ ನಾ ತಿಳ್ಕೊಂಡೆ ನೀ ಏನ್ ಕಳಸ್ತಿಲ್ಲ ಮತ್ತ್ ನಾನೇ ಸೈಲೆಂಟ್ ಆಗ್ಬಿಟ್ಟೆ.
ನಮ್ ಲಕ್ಕಿ ಓದರ್ಲತ್ತನ.
ಇಲ್ಲ ಏನಾದರೂ ಊಟ ಹಾಕಿದ್ದಿಲ್ಲ.
ಹ್ಮ ತಿಂದದ ಊಟ ತಿಂದದ. ಇಲ್ಲಿ ಗ್ವಾಡಿ ಮೇಲೆ ಬೆಕ್ಕ್ ಓಡ್ಯಾಡಕತ್. ಬೆಕ್ಕಿಗೆ ಓದ್ರಾ ಕತ್ತದ ಹ್ಮ ಹ್ಮ್ ಹ್ಮ್ ಬಹಾಳ ಹುಷಾರ ನವ ಹ್ಮ್. ಕಂಡಂಗುಷರಿ. ಸ್ವಲ್ಪ ಬೇಕ್. ಕ್ಕೇನ ಕಂಡಿತತ್ಂದ್ರ ವಓ್ವ ವಓ್ವ ಓವ್ ಅಂತ ನಿಂತತ್ ಬಿಡ್ತಾನ.
ನೋಡು ನೋಡ್ ನಿನ್ ಜೊತಿ ಮಾತಾಡ್ತಾ ಮಾ ತಾಡಿ ತಿರಿಗೊಂದು ಊಟನೇ ಮುಗುದ್ಬಿಡ್ತು.
ಹ್ಮ
ಹ್ಮ್ ಹ್ಮ ಹ್ಮ ನೀನ್ ಊಟ ಮಾಡ್ದಿ ಇಲ್ಲ ಒಬ್ರೆ ಆಗ್ತಿವಲ್ಲಾ. ಬೆಳಿಗ್ಗೆ ಎಷ್ಟು ಚಂದ್ ಟೇಸ್ಟ್ ಮಾಡಿನಿ. ದೇವ್ರ ಪುಣ್ಯ ತಂದ್ ತಿನ್ಬೇಕ ಬಂದು ಏನನ್ ಗಂಡನ ಹೆಂಡತಿ ಎಷ್ಟು ಚಂದ ಮಾಡಾಳ ಅಂತೇಳಿ. ಕೆಲ್ಸಿಲ್ಲ ಪಾರ್ಟಿ ವರಾಗ ಗ ಬಾಯ್ಸ್ ಎಲ್ಲಾ ಮತ್ ಪಾರ್ಟಿ ಎಲ್ಲ ಗಂಡ್ಮಕ್ಳ ಸೇರಿ ಸೇರಿ ಮತ್ತ್ ಪಾರ್ಟಿ ಮಾಡೋರೆ ಅಲ್ಲ.
ಆ ಅಂದ್ ಅದ್ಕ ನೀನ್ ಸ್ವಲ್ಪೇ ಮಾಡ್ಕೊಂಡು ಉಂಡ್ಬಿಡಬೇಕ.
ಕೇಲ್ಲಿಲ್ಲಪ್ಪ ನಾನೇಕ ಮಾಡ್ಕೊಂತಿದ್ದೆ.
ಹಂಗೆ ಇರ್ತದ ಉಪಾಸ.
ಇಲ್ಲ ಒಂದ್ ರೊಟ್ಟಿ ತಿನ್ನೋ ಅದೇ ಸುಮ್ ಕುಂತ್ ಬಿಡ್ತ ಸುಮ್ನೆ ಅನ್ನ ವೇಸ್ಟ್ ಆಗಲ್ಲ. ಒಬ್ರೊಬ್ರಿ ಹ ಒಬ್ರೊಬ್ರಿಗೆ ಅದೇನೆ. ಸಿಗಲ್ಲ ನೋಡಿದ್ದಿಲ್ಲ.
ಇದು ರೇಷನ್ ಕಾರ್ಡ್ ಅದಾ.
ಹ ರೇಷನ್ ಕಾರ್ಡ್ ಇಲ್ಲ ನಿಂದ್ರು ಯಾವ್ದೋ ಫೋನ್ ಹೊಂಟದ. ಇರು ಒಂದ್ ಎರಡು ನಿಮಿಷ ಹಸ್ತೀನಿ.